ಹಲೋ ನಮಸ್ತೆ ಹ್ಮ್ ಚೆನ್ನಾಗಿ
ನಾವು ಚೆನ್ನಾಗಿದ್ದೀವಿ ಮತ್ತೆ ತಿಂಡಿ ಹ
ತಿಂಡಿ ಆಯ್ತು ನಿ
ನಮ್ದು ಆಯ್ತು ಏನ್ ತಿಂಡಿ ಮಾಡಿದ್ರಿ
ಅವುನ್ ತಿಂಡೆ ಶಾವಿಗೆ ಉಪ್ಪಿಟ್ ಅಂತರಲ್ಲ ಅದು
ಶಾವಿಗೆ ಉಪ್ಪಿಟ್ಟು ಮಾಡಿದ್ದ ಹೇಗ್ ಮಾಡ್ತೀರಾ ಶಾವಿಗೆ ಉಪ್ಪಿಟ್ಟ್ ಟು
ಹಾ
ಹೇಗ ಮಾಡದ ಶಾವಿಗೆ ಉಪ್ಪಿಟ್ಟು ಟಕ್
ಹ್ಹ ಹಿಜಸ್ ಶಾವಿಗೆ ಉಪ್ಪಿಟಾ ಟಕ್
ಬರುತ್ತಾ ನಿಮ್ಮದು
ಪ್ಚ್ ಹಾ ಉಡಿ ಉಡಿ ಪ್ಚ್ ಇರುತ್ತೆ ಶಾವಗೇನಾ ಸ್ವಲ್ಪ.
ತ್ತಾ ಗಟ್ಟಿ ತರ ಮುದ್ದೆ ತರ ಆಗ್ಬಿಡುತ್ತೆ
ಹ್ಹ ಅದುನ ಸ್ವಲ್ಪ ಹುರ್ಕೋಬೇಕು ಶಾವಗೇನ ಎಣ್ಣೆಯಲ್ಲಿ.
ದಾ ಆಆಆ
ಹುರುದು ಸ್ವಲ್ಪ ಜ್ಜಿ ಆರಕಿಟ್ಟು. ಆ ಸ ಸ್ವಲ್ಪ ನೀ ಸ್ವಲ್ಪ ತನ್ನಗ ಆಗುವಟ ಗಂಟಾ ಬಿಡಬೇಕು ಆಮೇಲೆ ದಬ್ಬರಿಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಜಿರ್ಗೆ ಸ್ವಲ್ಪ ಶೇಂಗಾಕ ಶೇಂಗಾ ಪ್ಚ್ ಉದ್ದಿನಬೇಳೆ.
ಹಾ
ಫ್ರೈ ಮಾಡ್ಕೊಂಡು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಬೇಕು ಸ್ವಲ್ಪ ಕರಿಬೇವು ಹಾಕಿ ಆಮೇಲೆ ಟೊಮೆಟ ಹಚ್ಕೋಬೇಕು ಹೆಚ್ಚ ಪ್ಪಾ
ಚಿಕ್ಕ್ ಚಿಕ್ಕದಾಗಿ ಹೆಚ್ಕೋಬೇಕಲ್ಲ ಟಮೊಟೊ ಆದ ಎಲ್ಲ ಹ ಹಾ
ಆಮೇಲೆ ಸ್ವಲ್ಪ ನೀ ನೀರ್ ಹಾಕ್ಬೇಕು ಸ್ವಲ್ಪ ಸಕ್ಕ
ಅದ್ರೊಳಗಡೆನೆ ಎಲ್ಲಾ ನೀರ ಹಾಕ್ಬೇಕಾ ಸಕ್ಕರೆ ಅಂದ್ರೆ ಉಪ್ಪ ಏನು ಸ್ವೀಟು ನೀರು ಉಪ್ಪಿಟ್ಟಕ್ ಮಾಡ್ತೀವಲ್ಲ ಆತರ
ಹಾ ಉಪ್ಪಿಟ್ಟ ಮಾಡತೇವಿ ನೀ ಎರಡು ಗ್ಲಾಸಿಗ ಒಂದ್ ಕಫ್ ರವಾ ಹಾಕಬೇಕ ಎ ಕ್ಲಾಸ್ ಎರಡ್ ಗ್ಲಾಸ್ ನೀರ್ ಹಾಕಬೇಕ. ಕ್ಕ್ ಸ್
ಒಂದ್ ಕಪ್ಪು ಊ
ಹಲೋ ಪ್ಚ್ ಹಾ ಶಾವಗೆ
ಹಾ ಹ್ಹ ನಾನು ರವೆ ಹಾಕ್ಬಿಟ್ಟು ಶಾವಗೆ ಹುರುದು ಸೈಡಿಗೆ ಇಟ್ಟಬಿಡತೀನಿ ಹಿ ಆಮೇಲೆ ರವೆ ಹಾಕ್ತೀನಿ ಹ್ಹ್ಹ್ಹ್ಹ್ ಕ ಹಾ ಶಾವಗೆ ಉಪ್ಪಿಟ್ಟು ಚೆನ್ನಾಗ್ ರೆಡಿ ಆಗುತ್ತೆ ಯಾರ ಹೇಳ್ಕೊಟ್ಟಿದ್ದು ಅಂದ್ರೆ ನಿಮ್ಮ ಮೇಲೆ ಹೇಳ್ತೀನಿ ಶಾವಗೆನಾ ಹುರುದು ಸೈಡಿಗೆ ಇಕ್ಕದು ನೀರ ಒಳಗಡೆ ರವ ಹಾಕ್ಬಿಡೋದು ಅಂತಆಆ ಹು ಹ್ಹು ಶಾವಿಗೆ ಹಕ ಸೈಡಿ ಪಕ್ಕಕ್ ನೆಂಚಕೊಳಕು ಕೊಡ
ಜಿಸ್ ಹುಯ್ಹು ಹ್ ನೀವೇನ ಮಾಡಿದ್ರಿ ತಿಂಡಿ?
ಹೇಳಿ ಅರ್ಧ ಪದ ಹೇಳಿ ನಿಲ್ಸಿ ಪುಟ್ರಿ ನಾನು ಹೇಳ್ತೀನಿ ಅಂತ ಇದ್ದಿ ಆಮೇಲೆ
ಎಲ್ಲಾ ಹಾಕ್ಬಿಡ್ತಿರಲ್ಲಾ ಆಮೇಲೆ ಸ್ವಲ್ಪ ದ ನೀರೆಲ್ಲ ಓದಾಡ್ಬೇಕು ಕುದ್ದಿಬೇಕ ಕುದ್ಮೇಲೆ ಶಾಂವಗಿ ಹಾಕ ಬೇಕು ಶಾವಗಿನ ಪೂರಾ ಕುದಿಸ್ಬೇಕು ಒಬ್ಬೊಬ್ಬರು ಹಂಗೆ ಆಫ್ ಮಾಡಬಿಡ್ತಾರ ಹಂಗ ಆಫ್ ಮಾಡಬಾರ್ದ
ಫಸ್ಟ್ ನೀರ ಕುದ್ಮೇಲೆ ಶ್ಯಾವಿಗೆ ಹಾಕ್ಬೇಕ ಹಾ ಹ್ಮ್ ಹ್ಮ್ ಹ್ಮ್ ಆ ಕುದಿಸ್ಬಿಟ್ಟು
ಆಮೇಲೆ ಮುಚ್ಬೇಕು ಮುಚ್ಚಿ ಸ್ವಲ್ಪ ಮೇಲೆ ಕೊತ್ತಂಬರಿಹಾಕಿ ಎತ್ತಿ ಸೈಡ್ ಇಟ್ಟಕೋ ಒಂದ ಹತ್ತು ನಿಮಿಷ ಬಿಟ್ಟು ದಿಂದ ಅದ ಪೂರ ಅಳಿ ಬಿಟ್ರದುಪ್ಪಿಟ್ಟು ಉದ್ರ ಉದ್ರ ಆಗತ್ತು
ಹಾ ಹ ಹಾ ಹಾ ಹ್ಮ್ ನಾನು ಚಪಾತಿ ಮಾಡಿದ್ದೆ
ಹೌದಾ
ಕೈ ಗೊಜ್ಜ ಮಾಡಿದ್ದೆ ಡ್ರೈ ನಿಮ್ ಕಡೆ ಬೆಂಡೆ ಕೈಯ ಎಲ್ಲ ಮಾಡ್ತೀರಾ?
ಏನ ಗೊಜ್ಜ ತರ ಮಾಡೋದಿಲ್ಲ ಗೊಜ್ಜ ಅಂದ್ರ
ಗೊಜ್ಜೆಲ್ಲ ಫುಲ್ ಡ್ರೈ ಈ ತರ ಡ್ರೈ ತರ ಮಾಡ್ತೀವಿ ಹಾ ಫ್ರೈ ತರ ನೀವು ಒಂದ್ ನಿಮ ಚಪಾತಿ ಒಂದ್ ನಿಮಿಷ ಹಂಗೇರಿ ಹಲೋ ಹಾ ಕೇಳಸ್ತಿದ್ದೀಯಾ? ಸ್ವಲ್ಪ ಡಿಸ್ಟರ್ಬ್ಸ್ ಆಯಿತ್ ಸರ್ ಬೇಜಾರ್ ಮಾಡ್ಕೋಬೇಡಿ
ಇಲ್ಲ ಇಲ್ಲ
ರೀ ಚಪಾತಿಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಪಲ್ಯ ಮತ್ತೆ ಡ್ರೈ ಮಾಡ್ತೀವಿ ನಿಮ್ ಯಾವತರ ಮಾಡ್ತೀರಾ ಡ್ರೈ ಅಂದ್ರೆ
ನಾವು ಡ್ರೈನ್ ಮಾಡುದು ಇಲ್ಲ ಊರಾರಾವ ರೌಂಡ್ ರೌಂಡ್ನ ಕಟ್ ಮಾಡ್ಕೊತೀವಿ ನಾವು ಉದ್ದತರ ಮಾಡ್
ಇಲ್ಲ ಇಲ್ಲ ಅದೇ ರೌಂಡ್ ರೌಂಡ್ ಚಿಕ್ ಚಿಕ್ಕದು
ಹಾ ನಾವು ಅದೇ ತರನೇ ಮಾಡ್ತೇವಿ
ಏನೇನ್ ಹಕ್ತೀರಾ
ಬೆಂಡೆಕಾಯಿ ಉರ್
ಬೆಂಡೆಕಾಯಿ ಮೊದ್ಲೇ ಉರದುಕೋ ತ್ತೀರಾ
ಹಾ ಉರ್ದು ಬಿಡ್ತಿವಿ ಅದ ಅದು ಲೋಳೆ ಲೋಳೆ ಬರ್ತ ಬರ್ಲ್ತರ ಉರಿ ಬೇಕು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರಿ ಹೋಗುದಿಲ್ಲ ಆದ್ರೆ ಹೋಗೋದಿಲ್ಲ ಹಾಗೆ
ಹ ನಾವೇನ್ ಆತರ ಏನು ನಾನೇನು ಉರಿ ಉರಿಯಲ್ಲ ಮುಂಚೆನೆ ಹ ಹ ನಾನ್ ಮಾಡ್ತೀನಿ ಚೆನ್ನಾಗಿರುತ್ತೆ ಉರಿದೇನೆ ಅದೇಏನು ಲೋಳೆಲೋಳೆ ತರ ಬರಲ್ಲ
ಹೇಗ್ ಮಾಡ್ತಿರಿ
ಇದು ಬೆಂಡೆಕಾಯಿ ಅದೇ ನೈಟ್ ಬೆಂಡೆಕಾಯಿ ತೊಳಬಿಡ್ಬೇಕು ತೊಳದ್ ಬೆಂಡೆಕಾಯಿ ತೊಳೆಯದು ಅಂದ್ರೆ ಉದ್ದುದ್ದುಗಿರೋದನ್ನೇ ನೀವ್ ತೊಳಿಯಲ್ವಾ
ನಾವು ತೊಮೊದ್ಲೇ ತೊಳೆದ್ ಇಟ್ಟು ಸ್ವಲ್ಪ ಒಣ ಹರ್ಬಿಲೆ ಒರ್ಸ್
ಅದನ್ನೆ ಅದನ್ನೆ ಅದಕ್ಕೆ ನಾನ್ ಹೇಳಿದ್ದು ನೈಟ್ ದಲ್ಲೇ ತೊಳ್ದು ಇಟ್ಟರೆ ನೀರ್ ಸೊರ್ ಸೊರಕೆ ಇಟ್ಟರೆ ಅದು ಫುಲ್ ಡ್ರೈ ಆಗ್ ಒಣ್ ಹೋಗ್ಬಿಟ್ಟಿರತ್ತೆ ತ್ತೆ ವರ್ಸೊ ಅವಶ್ಯಕತೆ ಇರಲ್ಲ ಅವಗ, ರೌಂಡ್, ರೌಂಡ್, ಎ. ... ಕೊಂಬಿಡ್ಬೇಕು, ಸಣ್ಣದಾಗಿ ಈರುಳ್ಳಿ. ... ರೆಡಿ, ಹೇಳ್ತರಲ್ಲ ನೀವು ಅದು! ನೀ, ಹ, ಹ ಈರುಳ್ಳಿನ, ಸಣ್ಣ್ .. ತಾಳಿ .. ಈರುಳ್ಳಿನ, ಸಣ್ಣ್, ಸಣ್ಣ್, ಹೆಚ್ಚಿಕ್ ಹೆಚ್ಕೊಬಿಡ್ಬೇಕು! ಒಂದ್, ಅರ್ಧ, ಕೆಜಿ ಅರ್ಧ ಕೆ, ಜಿ, ಹೇಳ್ತೀನಿ! ಮಾಡ್ಕೊಳ್ಳಿ ತುಂಬಾ? ... ಚೆನ್ನಾಗಿರುತ್ತೆ! ಅರ್ದ ಕೆಜಿ, ಬೆಂಡೆಕಾಯಿಗೆ ಒಂದು ಈ ... ಈರುಳಿ .. ಒನ್, ಟಮೊಟೊ, ಒಂದ್ ನಾಲ್ಕ, ಐದು ಹಸ್ ಒನ್, ನ ಒನಾ ಎರಡು, ಮೂರ್ ಹಸಿರು ಮೆಣಸಿ. ... ಇಂಕಾಯ್ .. ಈರುಳ್ಳಿ, ಸಣ್ಣ್ದಗೆ, ಹೆಚ್ಕೊಂಡು ಟೊಮೊಟೋ! ... ಸಣ್ಣ್ದಗೆ, ಹೆಚ್ಕೊಂಡ್, ಅರ್ ಆಶ್ರಮಚ್ಚಿಕ್ಕಗೆ ಸಣ್ಣ್ದಗೆ, ಹೆಚ್ಚಿ ಇಟ್ಕೊಂಡ್, ಬಿಡ್ಬೇಕು! ... ಒಗ್ರಣೆಗೆ, ಸಾಸಿವೆ ಹಾಕ್ಬೇಕು, ಕರ್ಬೇವಿನ ಸೊಪ್ಪು, ಜೀರಿಗೆ ಹಾಕ್ಬೇಕು. ... ಆಯ್ತಾ, ಅಮೇಲೆ, ಈರುಳ್ಳಿ ಹಾಕ್ಬೇಕು. ... ಈರುಳ್ಳಿ, ಆಕಾದ್ಮೇಲೆ. ... ಬೆಂಡೆಕಾಯಿ, ಹಾಕ್ಬೇಕ್! ಅದ್ರ ಒಳಗಡೆ. ..
ಅದ್ರಲ್ಲೆ, ಒಗ್ಗರ್ನಲ್ಲೇ, ಹಾಕ್ಬಿಡಬೇಕ ....
ಈರುಳ್ಳಿ, ಇಲ್ಲಾನೆ, ಬೆಂಡೆಕಾಯಿ ಸ್ವಲ್ಪ ಮಗ್ಬೇಕು? ... ಅದಾದ್ಮೇಲೆ, ಒಂದ್, ಗೆಡ್ಡೆ ಬೆಳ್ಳುಳ್ಳಿ ಸುಲಕೊಂಡ್. ... ಕೆಚ್ಚಿ ಇ, ಟ್ಕೊಂಡಿರ್ಬೇಕು, ಬೆಳ್ಳುಳ್ಳಿನ ಅದ್ರೋಳಗಡೆ, ಹಾಕ್ಬೇಕು. .... ಹಾ, ಹಾಕುದ್ರೆ, ಒಂದ್, ಎರಡ್, ನಿಮಿಷ್. ... ಅದಲ್ಲೇ, ಬಾಗ್ಸ್ಬಿಟ್ಟು. .... ಆಮೇಲೆ, ಅದ್ರ, ಮೇಲಿಕೆ ಟಮೊ. ... ಮತ್ತೆ, ಒಂದ್ ಸ್ಪೂನ್ ಕಾರದ, ಪುಡಿ ಸ್ವಲ್ಪ ಕಾರಕ್ಕೆ ಎಷ್ಟಬೇಕ್! ಅಷ್ಟು ಒಂದ್ ಸ್ವಲ್ಪ ಧನಿಯಾ ಪುಡಿ, ಒಂದ್ ಸ್ವಲ್ಪ ಅಶಿನ ಪುಡಿ ಒಂದ್ಚೂರ್, ದ ಕರಂ ಮಸಾಲ, ಹಾಕ್ಬಿಟ್ಟು ಹಂಗೆ, ನೀಟಾಗಿ ಇದ್ ಫ್ರೈ ಮಾಡೋದು. ...
ಹ, ಆದ್ರೆ ನೀರು ಹಾಕುಬಾರದು, ಅವಾಗ. ...
ನಿರಾ, ಒಂದ್ ... ಇದು, ಚಿಕ್ಕ ಲೋಟದಲ್ಲಿ, ಒಂದೇ ಒಂದ್ ಲೋಟ, ಚಿಕ್ಕ ಲೋಟ, ಕಾಫಿ ಕುಡಿತೀರಲ್ಲ! ಆ ಲೋಟದಲ್ಲಿ, ಒಂದಚೂರು, ನೀರ್ ಹಾಕ್ಬಿಟ್ಟು ಕಡಿಮೆ ಊರಿನಲ್ಲಿ ಮುಚ್ಚಬಿಡ್ಬೇಕಷ್ಟೆ. ... ಅದು, ಗೊಜ್ಜ್ ತರ, ಬರಲ್ಲ. ... ಫುಲ್, ಡೈ, ತರ ಚೆನ್ನಾಗಿರುತ್ತೆ! ಗೊಜ್ ಗೋಜ್ ತರ ಡ್ರೈ ತರ ಬರುತ್ತೆ. .. ಅದು ನಿಧಾನಕ್ಕೆ ಬೈತಾ ಇರುತ್ತೆ, ಒಂದ್ ಕಾಲ್ ಗಂಟೆ, ಒಂದ್, ಮೂರ್, ಮೂರ್, ನಿಮಿಷ ನಾಲ್ಕ್, ನಿಮಿಷಕ್ಕ ಒಂದೊಂದ್ಸಲ! ಎತ್ಬಿಟ್ಟು ನೀಟಾಗಿ ಹಿಂಗ್ ಮಾಡ್ಕೊಂಡ್ ಮಾಡ್ಕೊಂಡ್ ಹಂಗಗೆ ಮುಚ್ಬಿಟ್ರೆ, ಅದು ನೀಟಾಗಿ ಕಡಿಮೇಲೆೇ ಬೈತಾ ಹೋಗುತ್ತೆ! ಒಂದ್ ಸ್ವಲ್ಪನೂ ಅದು ಲೋಳೆ ತರನುೂ, ಬರಲ್ಲ ಏನು ಬರಲ್ಲ ನೀವು? . ಕುಡಿಯೋಂಂತ, ಅವಶ್ಯಕತೆನೇ ಇರಲ್ಲ? ... ಒಂದ್ಸಲ, ಮಾಡ್, ನೋಡಿ ನಿಮಗೆ? .... ಇಷ್ಟ, ಆಗತ್ತೆ ಬೇ .. ನಿಜ್ ಪಕ್ಕ ಇಷ್ಟ ಆಗತ್ ಮತ್ತ ನನ್ಗೂ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ ನಾನು ಒಂದ್ಸಲ ಹಿಂಗೆ ಫೋನಲ್ಲಿ ನೋಡ್ಕೊಂಡ್ ಅನ್ಸುತ್ತೆ ಒಂದ್ಸಲ ಮಾಡಿದ್ದು
ಹೌದಾ
ಬೆಂಡೆಕಾಯಿ ಹಾಗೆ ಮಾಡ್ತನಿ ಮುಂಚೆ ಬೆಂಡೆಕಾಯಿ ಪಲ್ಯ ಮಾಡ್ಬೇಕಂದ್ರೆ ನನ್ಗಂತು ಬೇಜಾರಾಗಗ್ತಾ ಇತ್ತು ಯಾಕೆಂದ್ರೆ ಊರಿಬೇಕಿತ್ತು ಇತ್ತಲ್ಲ ಅದು ಉರಿಯೋದೇ ನೀವು ಉರಿಯಂಗೆ ಇಲ್ಲ ಬೆಂಡೆಕಾಯನ ಅಷ್ಟ ಇಷ್ಟು ನೀಟ ಆಗಿ ಬರುದ ಒಂದ್ಚೂರು ಲೋಳೆ ಬರಲ್ಲ ಬೇಕಾದ್ರೆ ಮಾಡಿ ನೀವು ನಿಮ್ಗ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ನನ್ಗ ಇದ್ರಲ್ಲೇ ಕರೆ ಮಾಡಿ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಒಂದ್ ಸ್ವಲ್ಪನುೂ ಲೋಳೇನೆ ಬರ್ಲ್ಲ ಮತ್ತೆ ಬೆಂಡೆಗಗೋ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ನೀವ ಉರದೀಲ್ಲಾ ಅನ್ನೋತರ ಯಾರಿಗು ಗೊತ್ತೇ ಆಗಲ್ಲ ಅದು
ಹಾ
ಎಷ್ಟು ಚೆನ್ನಾಗಿರುತ್ತೆ ಲೋಳೆ ಎನ್ನೋದನ್ನ ಇರೋದೆೇ ಇಲ್ಲ ಉರಿಯೋದು ಅವೆಲ್ಲ ಏನ್ ತಾಪತ್ರನೇ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಡ್ರೈದು ತುಂಬಾ ಖುಷಿ ಚೆನ್ನಾಗಿರುತ್ತೆ ಚಪಾತಿಗೆ ದೋಸೆಗೆ ಎಲ್ಲಾ ಸಕತ್ತಾಗಿರುತ್ತೆ ನಾನ್ ಬೆಂಡೆಕಾಯಿ ಬ ಪಲ್ಯ ಅಂದ್ರೆ ಅದೇ ಮಾಡೋದು ಐದ್ ನಿಮಿಷಕ್ಕ ಆಗೋಗುತ್ತೆ ಉರದ ಮಾಡೋದಂದ್ರೆ ಅರ್ಧ ಗಂಟೆ ಆದ್ರೂ ಆಗಲ್ಲ ಅದು ಉರಿಬೇಕು ಅದು ದೋಳೆ ಎಲ್ಲ ಹೋಗ್ಬೇಕು ಅದೆಲ್ಲಾ ಮಾಡುವಷ್ಟೊತ್ತಿಗೆ ಅರ್ಧ ಗಂಟೆ ಆಗೋಗ್ಬಿಡುತ್ತೆ ಹಂಗಾಗಿ ಅದ ಆಗಲ್ಲ ಇದು ಚೆನ್ನಾಗಿರುತ್ತೆ ಇದಲ್ಲಿ ಚೆನ್ನಾಗಿರುತ್ತೆ ಮಾಡಿ ಹ್ಮ್ ನೀವ ಒಂದ್ಸರಿ ಟ್ರೈ ಮಾಡಿ ನೋಡಿ ಮತ್ತೆ ಮಧ್ಯಾಹ್ನಕ್ಕೆ ಏನ್ ಸಾಂಬಾರ್ ಮಾಡ್ತಿದ್ದೀರಾ
ಮಾಡ್ಬಿಟ್ಟೇವಾಗ ಆವಾಗಲೇ ಸಾಂಬಾರು ಬದಲಕ್ಕೆ ಬರ ಇವ ಅಮಾಸೆ ಅಲ್ಲ ಈ ಕಡೆಯಲ್ಲಿ
ಹೌದಾ ನಮ್ಮ ಅಮಾವಾಸ್ಯೆ ಪೂಜೆ ನಮ್ಮ್ ಮನೆಗೂ ಪೂಜೆ ಎಲ್ಲ ಏನು ಮಾಡಲ್ಲ ನಮ್ಮ್ ರಿಲೇಶನ್ ಅಲ್ಲಿ ಒಬ್ರು ತಿರೋಗಿದ್ದಾರೆ ಹಾಗಾಗಿ ಸ್ವಲ್ಪ ಸೂತ್ಕ ಇದೆ ಹಂಗಾಗಿ ತಿಥಿ ಆಗೋವರ್ಗು ನಾವು ಪೂಜೆ ಮಾಡೋಂಗಿಲ್ಲ ನಿಮ್ಮ್ ಮನ ಇದೆಲ್ಲ ಎಲ್ಲ ನೀವ್ ತಿಥಿಎಲ್ಲ ಮಾಡ್ತೀರಾ ಎಷ್ಟ್ ದಿನಕ್ತಿದಿ ಮಾಡ್ತೀರಾ
ರತಿ ಎಲ್ಲ ಮಾಡೋದಿಲ್ಲ ನಾವು ಅಂದ್ರೆ ದೀಪಾವಳಿ ಹಬ್ಬ ಇರುತ್ತಲ್ಲ ಅವಾಗ ಹಿರಿಯರ ಪೂಜೆನ ಮಾಡ್ಬಿಡ್ತಾರೆ ಎಂದ ನತ್ತೇ ಮಾಡಲ್ಲ ಹ್ಮ
ಮಣ್ಣಾಕ್ ಬಿಟ್ಟ ಮುಚ್ಬಿಡ್ತೀರಾ
ಹಾ ಮನ್ ಆ್ತ ಒಬ್ಬೊಬ್ರು ಮನ್ಗಿ ಮುಗಿಸ್ತಾರೆ ಇಲ್ಲಾದ್ರರು ಒಬ್ಬಬ್ರು ಸೂಟ್ ಸುಡ್ತಾರೆ ಸೂಟರು ಆದ್ರ
ಅಕ್ಕೋಸ್ಕರ ಅ ಫಂಕ್ಷನ್ ಮಾಡೋದಿಲ್ಲ ನೀವು
ಒಂದು ಎರಡು ಒಂದು ದಿನ ಮಾಡುತ್ತೆ ಅಷ್ಟೆ ದಿನ ಅಂತಾರಲ್ಲ ಹಂಗ ಸತ್ ಸತ್ ಐದ್ ದಿನಕ್ಕೊಮ್ಮೆ ಹಿಂಗ ಪೂಜೆ ಮಾಡ್ತಾರಲ್ಲ ಆತರ ಒಂದು ಹಾ ಆಲ್ತ ಧೂಪ ಹಾಕ್ತಾರ ಅಂತಾರಲ್ಲ ಹಾ ಹಾ ಕರ್ಸ್ತ ಸರಿ
ಊಟ ಎಲ್ಲ ಹಾಕ್ತಾರೆ
ಹಾ ಊಟ ಹಾಕ್ತಾರೆ ಅದೇ ಒಂದ್ ದಿವಸವೆಲ್ಲ ಅಷ್ಟಟ್ ಮತ್ತೆ ಅವ್ರ ಸತ್ತು ದಿನ ಹಾ ನೀ ಥಿತಿಯ ಅಂದ್ರೆ ನೀವು ವರ್ಷ ವರ್ಷ ಮಾಡ್ತೀರಾ
ಅದು ಪಿತೃಪಕ್ಷ ಪಕ್ಷ ಅದು ಅದು ವರ್ಷ ವರ್ಷ ಮಾಡೋದು ಹಬ್ಬ್ದದಲ್ಲಿ ಅವ್ರಿಗೆ ಎಡೆ ಇಕ್ಕದು ಬಂದ ಊಟಕ್ಕೆ ಸಂಜೆ ಟೈಮು ಅದು ಇದು ಸತ್ತ ಹನ್ನೊಂದ್ ದಿನಕ್ಕೆ ಅದೇ ನೀವ್ ಮಾಡ್ತಿರಲ್ಲ ಈಗ ಐದ್ ದಿನಕ್ಕೆ
ಹಾ ಹಾ
ತರೇ ಅದು ಹನ್ನೊಂದ್ ದಿನಕ್ಕೆ ತಿಥಿ ಮಾಡೋದು ನೀವ ಏನು ಊಟ ಸಿಹ ಊಟ ಮಾಡೋದಾ?
ಹಾಂ ಸಿಹಿ ಊತ
ಹ್ಮ್ ನಮ್ ಕಡೆನುೂ ಸೀನೆ ಒಬ್ಬೊಬ್ರು ದುಡ್ಡು ತುಂಬಾ ಇರೋರು ನಾನ್ ವೆಜ್ ಮಾಡ್ತಾರೆ ಒಬ್ಬೊಬ್ರು ಸಿಹಿ ಮಾಡ್ತ ರೆ ಹ್ಮ್ ಅಡಗೆ ಮಾಡದ್ರಲ್ಲಿ ಬ್ಯುಸ ಆಗಿದ್ದೀರಾ ಅನ್ಸುತ್ತೆ
ಹ್ಮ್ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದು ಶಾವಗೆ ಒಪ್ಪಿಟ್ಟು ತುಂಬಾ ಖುಷಿ ಆಯ್ತು
ಶ್ಯಾವಂಗಿ ಉಪ್ಪಿಟ ರವಾ ಉಪ್ಪಿಟ್ಟ ಎರಡು
ಹಾ ಶ್ಯಾವಿಗೆ ಉಪ್ಪಿಟ್ಟ ಉಪ್ಪಿಟ್ಟು ರವೆ ಉಪ್ಪಿಟ್ಟು ಎರಡನ್ನೂ ನಾನು ರೆಸಿಪಿ ಟ್ರೈ ಮಾಡ್ತೀನಿ
ಸರಿ ಎರಡು ಮಾಡ್ಕೊಂಡ ತಿನ್ನಿ
ತಿನ್ನತಿನಿ ಹ್ಮ್ ಸರಿ ಆಯ್ತು ನಾನ ನಿಮಗ ಮತ್ತೆ ಕರೆ ಮಾಡ ತಿ ಧನ್ಯವಾದ ಹ